ಹಲೋ
ಹಲೋ
ಹಲೋ ಹ
ಈ ಎಲ್ ಎಲ್ಲಿಂದಿರಿ ಬ್ರೋ
ಹ್ ಎಲ್ಲಿಂದ ಇರ್ನ ಕಣ ನೀನ್ ಕೆಲ್ಸ ಮಾಡ್ತೀರಿ
ಅಣ್ಣ ನಾವು ಸ್ಟೂಡೆಂಟ್ವಣ್ಣ
ಸ್ಟೂಡೆಂಟ್ ಓದ್ತೀರಾ
ಹಾಣ್ಣ ನೀವ ಹಣ್ಣ
ನಾವವು ಇಲ್ಲಪ್ಪ ಒಂದ್ ಕೆಲ್ಸ ಮಾಡ್ತೀ ನ
ಒಳ್ಳದ ಕೆಲ್ಸ ಅಣ್ಣ ಹೆಂಗ್ ನಡ್ದ ಅಣ್ಣ ಒಳದ ಕೆಲ್ಸ ಮತ್ತ
ಚೊಲೋ ನೋಡ್ದ ಅಲ್ಲ ಬಿತ್ತಿ ಮಾಡಿ ಬೇಗ ಆಯದು ಮಳೆ ಬರದು ಮೂರ ಆದನ್ ಕರ್ ತುಂಬಾ ಸ್ವಲ್ಪ
ಇಲ್ಲ ನಮ್ ಕಡೆ ಏನು ಮಳೆ ಇಲ್ಲ
ಮಳೆ ಇಲ್ಲಾ
ಹಾ ಅಣಾ
ಹ ಹಾ ನೀವು ಮತ್ ಓದೋರಿಗ್ ಏನ್ ಗೊತ್ತಿರ್ತ ಮಳೆ ಬರದ ಅದು
ಹೌದಣ ಗೊತ್ತಿಲ್ಲ ಅಂದ್ರೆ ಸ್ವಲ್ಪ ನಾವು ಮಾಡ್ತವಿ ಅಣ್ಣ ಹೊಲದ್ದ
ಮಾಡ್ತೀರಾ
ಹಾ ಹ ಹ
ಗೊತ್ತೇಲ್ವಾ ನಮ್ಗೆ
ಇಲ್ಲಣ ಅದು ಹೆಂಗಂದ್ರೆ ಮೂರ ಎಕರೆ ಆದಣ್ಣ
ಮೂರ್ ಎಕ್ರೆ
ಹಾ ಅಣ
ನಿಮ್ಮಪ್ಪ ಜಗ್ಗಿ ಗಳಿಸಿ ಆನ ತಗೋ ಮೂರು ಎಕರೆ ಅಂದ್ರ
ಇಲ್ಲೋಣ
ಹ
ಸುಮ್ ಮೂರ್ ಎಕರೆ ಆದ್ ಮನಿದು
ಎಷ್ಟದ
ಮೂರ್ ಎಕ್ರೆ
ಮೂರ್ರ ನಾ ನೂರ್ ಮಾಡೀನಿ
ಏ ನೂರ್ ಎಕ್ರೆ ಇದ್ರ ಅಣ್ಣಾ ನಾಕ್ ಓದ್ತಿದ್ದೆ ನಿನ್ ಶ್ಯಾನೆ ಸುಮ್ಮ ಯಾವದೇ ಕೆಲ್ಸ ಮಾಡ್ಕೊಂತೀನಿ ಒತ್ತಾಗಿ ಕೆಲ್ಸ ಮಾಡ್ಕೊಂಡ್ ನಡತೆ
ಹೌದಾ
ಹಾ ಅಣ್ಣ
ಹಾ ಹಾ
ಊಟ ಅಣ್ಣ
ಊಟ ಇಲ್ಲಪ್ಪಾ ಉಪಾಸ ಇರ್ತಿವಿ ಇವತ್ ನಾವು
ಯಾ ಕಣ
ಇವತ್ ಯಾಕಾದ್ರೆ ಶನಿವಾರ ಅದಲ್ಲ ಅದ್ಕ್ಕೆ
ಹೌದಾ ಅಣ್ಣ
ಹಾ ಹಾ ನೀವು
ಇಲ್ಲಣ್ಣ ನಾವ್ ಮಾಡ್ತವಿ ಅಣ್ಣ ಊಟ ನ್ ಶನಿವಾರ ಸಂಬಂಧ ಇಲ್ಲೋಣ
ಹಾಂ ನೀವು ಯಪ್ಪ ದಿನಕ್ಕೆ ಎಂಟ ಸರಿ ಗೆ ಟ್ರೈ ಮಾಡ್ತೀರಿ ನೀವು ಎಪ ಎಣ್ಣ ಇದ್ದಾಗ ನೀವು
ಇಲ್ಲ ಹೊ ಅಣ್ಣ ಹ
ಹ ಮತ್ತೇನ ಏನು ಸಮಾಚಾರ ಅಣ್ಣ ಕಾಲೇಜ ಎಲ್ಲ ಗೊತ್ತಾದ ತಮ್ಮ ಯಾಕ್ ಸುಮ್ನೆ ನೀ ಎಟ್ಟು ಓದಿದೀರಿ ನಮಗಿಂತ ನಮ್ಮಟೊ ಓದಿದೆ ಏನ್ ನಿ
ಈಗ್ ಡಿಗ್ರಿ ನೋಡೋಣ
ಹ ಮ ಡಿಗ್ರಿ ಇದು ನಾ ಡಿಗ್ರಿ ಡಬಲ್ ಡಿಗ್ರಿ ಮ ಬಂದೀನಿ ನೌಕರಿ ಸಿಗ್ಲಾರ ಸಲ ಡಲ್ ಡಿಗ್ರಿ ಮಾಡಿ ಬಂದೀನಿ
ಹೌದಣ ಹ ಮತ್ತ ಅಣ ಎನ್ನು ಹೆಣ್ಣು ಹೆಂಗಿಂಗ ನಡದು ನಿಮ್ ಊರ್ ಕಡೆಗೆ
ಏನ್ ನಡತಿದದ ನಮ್ಮೂಊ ಕಡೆಿಗೆ ನಿಮ್ಮ್ೂ ಕಡೆ ನೋಡಬೇಕೋ
ಏನಲ್ಲೋಣ ಮಳಿ ಎಲ್ಲ ಗಾಳಿ ಎಲ್ಲ ನಮ್ಮದು ನೈರಾಣ ಆದ
ಏ ನಮ್ ಕಡೆ ಗಾಳಿ ಜಗ್ಯ ಕಳಸಲ ನಿಮ್ ಕಡೆಗೆ ಎಲ್ಲ ಕಾಸ್ತವಾರ ಮಳಿ ಕಸ್ತ್ ನಮ್ ಕಡೆಗೆ
ದಾಡಣ್ಣ ದಾಡ ಹಣ ನಿಮ ಹೌದ್ ಹೌದಾ ನಾ ನಿ್ರ್ ಕಡೆ ಮಾಡಳಿ ಜಾಸ್ತಿ ಣ ಆದ್ರೆಮ್ ಊರು ಯಾವ್ದಣ್ಣ
ನಮ್ಮ್ ಊರ್ ತಗೊಂಡ ಬೇಲೂರು
ಹೌದನ್ನ
ಬೇಲೂರ್
ಹಾ ಹಾ
ಹಾ
ಹ್ಮ
ಎಮ್ದ
ನಮ್ದು ಈ ಕಡೆ ಬೇರೆ ಕಡೆಗೆ ತಿಪ್ಪನಹಳ್ಳಿ ಅಂತಾನ
ಚೆಕ್ಮಾಳೆ
ಹಾ ತಿಪ್ಪ ತಿಿಪ್ಪನಳ
ಟಪ್ಪನಾಳೆ
ಹ ಹೌದಣ್ಣ
ಹ ಹಾ ತಿಪ್ಪನಾಾಳ್ಯಕ್ ತಿಪ್ಪಿ ಕೋ್ರಿರರಿ ಹೇಳಲಕ್ ಹೋಗ್ರಿ
ಣ ಮತ್ತಣ ಹೆಂಗ ಹೆಂಗ್ ನಡ್ದ ಹೊಲದ್ ಕೆಲ್ಸಗಳು
ಏ ನಮ್ ಅಲ್ಗಿಲ್ ನೋ ಅಷ್ಟೇ ಸವಲ್ ಸರಿ
ಇಲ್ಲ ಅಣ್ಣ ಫಸ್ಟ್ ಹೊಲಗ್ ಏನ್ ಹಾಕ್ಬೇಕ ಅಣ್ಣ ಅಂದ್ರೆ ಅ ಅ ಅಲ್ಲ ಇಲ್ಲಣ್ಣ ನನಗ ಅದ್ರ ಬಗ್ಗೆ ಮಾಹಿತಿಲ್ಲಣ
ಮತ್ತ ಹೊಲ್ಗ ಹೋಗ್ತೀನಿ ನನ್ಗೂಡ್ ಸ್ವಲ್ಪ ಗೊ ಅಂದಲ್
ಇಲ್ಲಣ್ಣ ಅದಲ್ಲ ಬರಿೀ ಬಿ ಜೆ ಪ ಿಗೆ ಉುರ್ತರ್ ಬಿಡೋಣ ಫಸ್ಟ್ ಈಗ ಏನೇನ್ ಗಳಿ ಏನೇನ್ ಅಂತಾರ ಮನೆಯ ಹುಗಾೋಣ
ಹಾ ಗಳೆ ಹೊಡಿತಾರ ನೇಗಿಲು ಹೊಡಿತಾರ ನಾಗರ್ ಹೊಡಿತಾರ ಚೆಲ್ಲರು ಹೊಡಿತಾರ
ಹಣ ಇಷ್ಟು ಹೊಡದ ಮೇಲೆ ಬಿತ್ುವಾಗಣಣ್ಣ
ಹಾ ರೂಟರ್ ಒಡ್ದ್ ಆಮೇ ಗಳೆ ಹೊಡದ ಬಿತ್ತ ಆಗತ್ತ ಬಿತ್ಬೇಕೇಕಿಲ್ಲಾ ಸಾಾಲ ಹಾಕದ ಸಾಾಲ ಹಾಕ್ಬೇಕ್ರಿ
ಇಂಗ ಹಣ ಅದು ಅದ ಸಿಕ್ಕಿದ್ರೆ ಎಷ್ಟು ತಿಂಗಳಿಗೆ ಬರ್ತದಣ್ಣ ಬೆಳೆ
ಅದ ನೋಡಪಾ ಐದ್ಲ ಆರ್ ದಿವ ಬರ್ತ
ಐದಾರು ತಿಂಗಳಿಗಣ
ಹಾ
ಮತ್ತತ್ ಏನನ್ ಕೆಲ್ಸ ಇರ್ತಾವ ಏನ ಅಷ್ಟೇ ಹಚ್ಚಿ ಬಿಟ್ ಬಿಡ್ಬಾನ
ಹಾ
ಅದ್ರ ಮತ್ತತ್ ಏನೇನ್ ಕೆಲ್ಸ ಇರ್ತಾವ ಏನ್ ಅಷ್ಟೇ ಹಚ್ಚಿ ಬಿಟ್ರೆ ತಾನೇ ಮಾಡಡ್ತವಣ
ಅಷ್ಟೇ ಹಚ್ಚಿ ಬಿಟ್ರೆ ಸಾಕ ನೋಡಮ ಈಗ ಒಂದ ಮಗ ಬಿಟ್ಟಿ್ರ ಅಚ್ಚಿ ಬಿಟ್ಬ ಬಿಡು ಅ ಹಾಲ್ ಪೀಲ್ ಕುಡಸಬಡ್ದನೆ ಅದಕ್
ಇಲ್ಲ ಹಣ್ಣ ಹಂಗಗೆ ಹೇಳಕ್ತಿಲ್ಲ ನನ್ ಗೊತ್ತಿಲ್ಲ ಅಂತ ಹೇಳಕ್ ಹೆಂಗ ಹೆಂಗ ಮಾತಾಡತಲ್ಲ
ಅ ಆಯ್ ಹೆಂಗಪ್ಪಾ ಅಂದ್ರೆಾಕ ಇದು ಹೆಂಜುಡಿಬೇಕ
ಹಾ
ಸಜಿ ಬಂತಾರ ಜಿಲಡ್ ಗಾಡ್ ತಗೊಂಡ ತೆಗಿಬೇಕ
ಹಾ
ಹಾ
ಎಷ್ಟೇ
ಇಲ್ಲ ಅಣ್ಣಾ. ಅದ್ರಾಗ ಪ್ರಾಫಿಟ್ ಎಷ್ಟ ಆತ ಅಣ್ಣಾ ಒಂದ ಆರ್ ತಿಂಗಳದಾಗ ಅಂದ್ರ.
ನೀ ಚಲೋ ನೋಡಿದಪ್ಪಾ ಚಲೋ ತಗಸಿ ಅಂದ್ರ ಚಲೋ ಆಗ್ತದ.
ಅಂದ್ರೆ ಅಂಜದ ಅಣ್ಣ ಈಗ ಒಂದ್ ಎರಡ್ ಎಕರೆ ಹೊಲದ ಅಂತ ಹೇಳ್ಕೋಣ.
ಹಾ
ಯಾಡ್ ಎಕರೆ ಖರ್ಚ್ ಎಷ್ಟ್
ಅದು ಮಾಡ ನೀವು ಡಬಲ್ ಸಿಗ್ತದ.
ಅಂದ್ರೆ ನಾವು ಎಷ್ಟ್ ಹಾಕಿರ್ತಿವಿ ಅಷ್ಟ್ ಅದ್ರಕಿಂತ ಡಬಲ್ ಬರ್ತ್ ಅಣ್ಣಾ.
ಹಾ ಡಬ್ಬಲ್
ಅದಕ್ ಟೈಮ್ ಟು ಟೈಮ್ ಅದಕ್ ಇದು ಅದು ಏನಂದ್ರ ಗೊಬ್ಬರ ಅದು ಕೊಟ್ಟಿಲ್ಲ ಅಂದ್ರೆ ಲಾಸ್ ಆಗಲ್ಲ ಅಣ್ಣಾ.
ಲಾಸ್
ಲಾಸ್ ಆಗ್ತಾನ ಅಣ್ಣಾ.
ಹಾ ಮತ್ತೆ.
ನಂಗೆ ಯಾವ್ದರೆ ಒಂದ್ ಜಾಬ್ ಮಾಡ್ಬೇಕೊ ಅಣ್ಣಾ.
ಏ ಇಂತವೆಲ್ಲಾ ಜಾಬ ಮಂದಿ ಕೈಯಾಗ ಕೆಲ್ಸ ಮಾಡಕ್ಕಿಂತ ನಮ್ ಸ್ವಂತ ರಾಜಕಿಯಾ ಮಾಡಬೇಕೋ ತಮ್ಮ ಕಲಿ ಇದೊಂದು ಮಾತ.
ಇತ್ತ ನಿಮ್ಗ ಹೊಲ ನಡೀತ ನಮಗಿಲ್ಲ ಅಷ್ಟ.
ಹಾ ಮತ್ತೆ.
ಹಾ
ಯಾಕಂದ್ರ
ಹೌದಾ ಅಣ್ಣಾ.
ಹಾ ಮತ್ತೆ.
ಮತ್ತ್ ಅಣ್ಣಾ.
ಮತ್ತ ಏನಿಲ್ಲ ನೋಡಪಾ ಅಣ್ಣಾ.
ಹಾ ಅಣ್ಣಾ.
ಬಸ್ಟ್ಯಾಂಡ್ ಕುಡ್ತಿರಾ ನೀವು ಕಾಲೇಜ ಹೋಗೋದ ಬಿಟ್ಟ.
ಹೇ ಇಲ್ಲ ಅಣ್ಣಾ.
ಹಾ ಹ.
ಹೌದೋ ಅಣ್ಣಾ ನೀ ಹಿಂಗೆ ಮದ್ಲ ಹಿಂಗೆ ಮಾಡ್ರಿಯ ಏನ್ ಬಸ್ಟ್ಯಾಂಡ್
ಎ ಇಲ್ಲ ನಮ್ಗೆ ಯಾಕ್ ಎಕ್ಸ್ಪೀರಿಯನ್ಸ್ ಸ್ವಲ್ಪ ಸ್ವಲ್ಪ ಇರ್ತದ ಅಂದ್ರೆೇಳ್ತಿ ಹೆಂಗ ಮಾಡ್ತಿರಿ ವಯಸ್ ಚಿಕ್ಕಳ ಅಂತ.
ಹಾ ಅಣ್ಣಾ ಹ.
ಹಾ
ಆಯ್ತ್ ಅಣ್ಣಾ ಹಂಗೇನ್ ಇಲ್ಲಾ ಅಣ್ಣಾ
ಹಾ ಮತ್ತೆ ಎಲ್ಲಿ ಕೂಡ್ತಿರಿ.
ಎಲ್ಲಿಗ್ ಇಲ್ಲಾ ಅಣ್ಣ ಸೀದಾ ಕಾಲೇಜ್ ಹೋಗ್ತೀವಿ ಮುಂಜಾಳೆ.
ಹಾ
ಹ ಆರ್ ಪ್ರೀಡ್ ನಾಷ್ಟಾ ಇಷ್ಟ ಮಾಡಿ ಆರ್ ಪ್ರೀಡ್ ಕೊಡ್ತೀವಿ ಅಣ್ಣಾ.
ಹಾ
ಮೂರ್ ಮೂರ್ ಪ್ರೀಡ್ ಆದ್ಮೇಲೆ ರೆಸ್ಟಿಗೆ ಬಡ್ತಾರ ಅಣ್ಣಾ ಹತ್ತು ನಿಮಿಷ.
ನಾವ್ ಕಾಲೇಜಗೆ ಮನ್ಯಾಂದ್ ಊಟ ತಂಗಳ್ ರೊಟ್ಟಿ ಉಂಡ್ ಹೋಗ್ತೀದು ನಾವು.
ಅ ಇಲ್ಲ ನಮಗ್ ದಿನ ಮೂವತ್ ನಲ್ವತ್ ರೂಪಾಯಿ ಕೊಡ್ತಾರ ತಿನಾಕ್ ಮನ್ಯಾಗ
ಪಾಡ್ ಬಿಡುಪ ನಿಮ್ಗೆ
ಏನ್ ಮಾಡ್ತೀವಣ್ಣ ಎರಡು ಮೂರ್ ತನ ನಾಕು ತನ ಮನಿಗ್ ಊರಿ ಟ್ಬೇಕಂದ್ರ ನಾಲ್ಕರ ತನ ಆತ ಅಣ್ಣ
ಅಬ್ ಬಾ ಬಾ ಅವ ಬಸ್ ಬಿಸ್ಬೇಕು
ವರ್ಸ ಬಿಡಲ್ಲ ನಮ್ಮ್ ಕಡೆಗೆ ಬಾಳ ಇದ್ದದ
ಹಾ
ಹ
ಹ್ಮ ಮತ್ತೇನ್ ನಿಮ್ದ ಯಾರಾರ ಯಾರ ನನ್ ಬಾಜು
ಯಾರು ಇಲ್ಲ ಅಣ್ಣ ಒಬ್ಬನೇ ಇದೀನಿ
ಎಲ್ಲಾ ಡಬಲ್ಸ್ ಸೌಂಡ್ ಬರ್ತ್ತ ಮಾತಾಡದ
ಹ ಇಲ್ಲ ನಾ ಒಂಟಿನ ದಾರಿಗೆ
ದಾರಿಗೆ ಹೊಂಟಿ ಇದ್ರ ಗುಡ ನಗೊಂಡ್ ಮಾಡಿದನ
ಇಲ್ಲಾ ಅದು ಬಸ್ ಇಲ್ಲ ಕಧ ಬಿಟ್ರ ಆಡಕ್ಕ
ಹಾ ಹಾ
ಯ ಹೂಂಟಿವ್ ಅಣ್ಣ ಬಸ್ ರೆಸುಶ್ ಅದ
ಹಾ
ಮತ್ತ ಅಣ್ಣ ನೀವು ಸೆಕೆಂಡ್ ಪೀಜ್ ಪಾಸ್ ಆಗಿ ರಿಫೇಲ್ ಆಗಿರಣ್ಣ
ನನ್ ಸೆಕೆಂಡ್ ಪಿ ಸಿ ರಿಸಲ್ಟ್ ಕೇಳಿದ್ರು ಅಲ್ತ್ ತಮ್ಮಾನಿ
ಎಷ್ಟ ಆಗ ಬೋಣ ಅಂತಪ್ಪ್ರಿ
ನನ್ ಜಾಸ್ತಿ ಎಲ್ಲ ಸ್ವಲ್ಪ ಸ್ವಲ್ಪ ಆಗ್ಯಲ್ಲ ನ ಎಂಟ ಆಟ ಸ್ವಲ್ಪ ಅಷ್ಟೇ ಹಾ ಅಷ್ಟೇ ಸ್ವಲ್ಪ ಇದ
ಮತ್ತ ಹೆಂಗ್ ಬೋಣ ಇಷ್ಟು ಇಂಟೆಲಿಜೆಂಟ್ ಇದನ ಸುಮ್ ಯಾವ್ದ ಒಂದ ಏನ್ ಮಾಡಿ ಇ್ ಮಾಡ್ಬೇಕಿಲ್ವ ನೌಕರಿ ಬೇಕ್ರೆ ಆಯ್ತಲ್ಲ
ಪ್ರಯತ್ನ ಪಟ್ಟ ಸಿಗ್ಲ ಮತ್ತ್ತ ಏನ್ ಮಾಡ್ತತಿವಿ ಬದ ಆದ್ ಕೆಲ್ಸ
ಏ ನಿಮಿಷಣ ಮಾಡ್ಬೇಕಿತ್ತು ಅಣಣ ಚಲ ಚಲೋ ಅದ ನೈಂಟಿ ಏಟ್ ಅಂದ್ರೆ ಸುಮ್ಮತ್ತ ಅಣಣ
ಹ ಮತ್ತ
ಎಂತ ಎಷ್ಟ ಆಗದಾನ ಅದೇ
ಟೆಂತ್ ಏನ್ ಕೇಳ್ತವ ಅಮ್ಮನಿ
ಅದೆ ಎಷ್ಟಣ್ಣ
ಅದು ತೊಂಬತ್ತ ಆರ ಅದ
ತಂಬತ್ತಾರು ಹಣ ಸೆಕೆಂಡ್ ಪಿಸಿಕ್ ಚಲೋ ಮಾಡಿದಲ್ವ ಹಣ
ಹಾ ಮಾಹಿತ
ಎಲ್ಲಾರ ಅಂತಾರ ಟಂತ್ಗ ಆದಂಗ ರಿಸಲ್ಟ್ ಸೆಕಂಡ್ ಪಿಷನ್ ಆಗಲ್ಲ ಕಡಿಮೆ ಆತ ಅಂತಾರೋಣ ನೀನೇ ಹೆಚ್ಚಗ್ ಮಾಡಿದಲ್ಲ
ಹಾ ಮಾಹತಿ
ಅರಿ ಬಿಡಣ್ಣ ಹೆಂಗ ಸ್ವಲ್ಪ ಓದ ಬಗ್ಗೆ ಹಳ್ಕೊಣ ಹೆಂಗ ಓದ್ಬೇಕ
ಏ ಇಲ್ಲಪ್ಪಾ ಅಂತಲ್ಲ ಪರ್ಸನಲ್ ಹೇಳಿ ಕೊಡಕಲ್ಲ
ಹೇಳ್ಕೊಡಣ ಹೆಂಗ ಹೆಂಗ ಓದ್ಬೇಕು ಹೆಂಗ ನೆನಪಿಟ್ಕೋಬೇಕಕ್ ಸ್ವಲ್ಪ ನೆನಪಿರಲ್ಲೋಣ್ಣ ನಮಗ್ ಜಾಸ್ತಿ ಅದಕ್ಕ
ಬಿಟ್ಟರ್ತಬೇಕ ಆಯ್
ಅಲ
ಹ ಹಾ
ನೋಡ ಹಣಸವ ಹೇಳತೊಡ
ಹಾ
ಹಾ
ಹಂ ಹೇಳಳ್ಕಡಮ್ ಸ ನೆಕ್ಸ್ ಟೈಮ್
ಹೇಳೋಣ ಈಗೆ
ಈಗ ಮ ಇಲ್ಲ ಪ ಇರದ ತೊಲ್ಪಾಗ
ಎಲ್ಲಿ ಮತ್ತತ್ ಸ್ಲ್ಪೋಬೇಕಾಗಾಣೋಣ
ಒಲ್ಲ ಕುಂಂತು ಮಾತ ಅಚ್ಚಿನ ತಮ್ಮಫೋನ ಮನಿಗ ಹ
ಈ ಈಗ ಸದ್ದು ಹೊಲ್ದ್ದಾನ
ಹಾ ಮತ್ ಸರಿ ಜಗ ಹೊಲ್ಲದಫನ್ಂತ
ಅಂಜದ ಮುಂಜೆ ಹೋಗಿ ಎಷ್ಟಕ್ ಬರ್ತ್ರಿ ನಾವು ಹೊಲ್ದಾಗ ಹೋಗಿ
ಮುಂಜಾನೆ ನಾಲ್ಕು ಹೋಗ ನಾಲ್ಕು ಹೋಗ್ತವಿ ರಾತ್ರಿ ನಾಲ್ಕಗೆ ರಾತ್ರಿ ಅಂಷ ಎಂಟಗ ಬರ್ತೀವಿ ಮನನೆಗೆ
ಓಹ ಏನು ಹಣ ಅದ ನೌಕರಿಗಿಂದ ಜಾಸ್ತಿ ಐತಲ್ ಕೆಲ್ಸ
ಹಾ ಮಜಾ
ಚನ್ನ ಇರ್ತ ನೋಣ ಕಲ್ಸಾಗಿ
ಏ್ ದಿನಾ ನಮ್ ಸ್ವಂತ ರಾಜಕೀಯಂತ ಯಾರು ಹೇಳೋಂಗಿಲ್ಲ ಕೇಳಂಗಿಲ್ಲ ಮಾಡ ಮಾಡ ಮಕ್ಕ ಮಕ್ಕ
ಹೌದಾ
ಹಾ ಮಾಹಿತಾ
ಹಾ
ಯ ಸೌಂಡ್ ಉಂಟದಲ್ಲತ್ತಮ್ಮ ನಿಮ್ಮಲ್ಲಿ ಯಾರ್ು ಮಾತಾಡ್ ಕೂತಾರಲ್ಲಾ
ಇಲ್ಲಣ್ಣ ಬಲಾಗ ಒಬ್ಬ್ರ ಅಣ್ಣ್ ಉಂಟ್ರ
ಹಾ ಹಾ ದೂರ್ ಸಾರ್ಸ ಚಿನ್ನಿಗಳಿಗೆ
ಹ ಹ
ಹಾ
ಪಗ್ಲಾಗ ಅಣ್ಣಾರ ಒಂಟರ ಅವರು ಅದೇ ಸೌೊಂಡ್ ಒಂಟರು
ಹಾ ಹಾ
ಮತ್ತ ಅಣ್ಣ ಹೆಂಗ್ ನಡ್ದ
ಮತ್ತೆ ಏನ್ ಅಂಗಡಿದ ಬ ನಮ್ದ
ಹಾ ನೋಡ್ರಿ ಅಣ್ಣ ಚಲೋ ಮಾಡ್ರಿ ಸ್ವಲ್ಪ
ಹಾ ಸರಿತವ ನ ಹಣ ಬಂದಾನ ಹಿಂದ ಗಡೆ ಹಸ್ತೀನಿ
ಹಿಂದಗಡೆಗೆಾಸ್ತಿದಾನ
ಹಾ ಆಯ್ತೇಡಾನ
ಡಿ ನಮಗೆ